ಹಲೋ
ಕೇಳ್ತಿದೆ
ಹಾ ಕೇಳ್ತ ಇದಿ ಏನ್ ಮಾಡದು ಹೇಳಿ
ಇನ್ಲ್ಲ ನೋಡ್ರಿ ನೀವು
ನಾವು ಏನು ಇಲ್ಲ ಸುಮ್ಮ ಕೂತ್ಕೊಂಡವಿ
ಮತ್ತೆ ಏನು ಓದ್ತಾ ಇಲ್ವಾ
ಓದ್ತಾ ಇದಿವಪ್ಪ ಏನೋ ಪೀಸ್ ಇದು.
ಹ್ಮ್
ಅದೇ ಹೋದಾ ಇರ್ತೀವಿ ಎಕ್ಸಾಮ್ ಐತಿ ಯಾಗಷ್ಟ ಎ ತಾರಿಕ
ಡೇಟ್ ಕನ್ಫರ್ಮ್ ಆಯಿತಾ
ಡೇಟು ಆಗಸ್ಟ್ ಎರಡ್ ಅಂತ ಕೊಟ್ಟಾರ ಮತ್ತ ಇನ್ನ ಅಪ್ಲಿಕೇಶನ್ ಹಾಕಿಲ್ಲ ಸರ್ವರ್ ಬಿಸಿ ಅಂತ
ಹ್ಮ್
ಅದಕ್ಕೆ ಮತ್ತೆ
ಅಂದ್ರೆ ಇವಾಗ ಜೂನು ಮುಗಿತಾ ಬಂತು ಜುಲೈ
ಜೂನ್ ಜುಲೈ ಇದು ಜೂನ್ ಮುಗಿತ್ತು ಜುಲೈ ಒಂದ್ ತಿಂಗಳು ಒ ತಿಂಗಳಷ್ಟೇ
ಅಂದ್ರೆ ಒಂದ್ ತಿಂಗಳಲ್ಲಿ ಎಲ್ಲ ಕವರ್ ಮಾಡ್ತೀರಾ
ಇಷ್ಟೊಂದೇನ್ ಆಗಲ್ಪ ಕಾಂಪೀಟೇಟಿವ್ ಐತಲ್ಲ ಅದ್ರಲ್ಲಿ ಬಳಕಂಡ
ಅಂದ್ರೆ ಅದ್ರೊಳಗೆ ಎಲ್ಲಾ ಇರುತ್ತ ಕಂಪ್ಯೂಟ್ರು
ಕಂಪ್ಯೂಟರ್ ಇರಲ್ಲ
ಕಂಪ್ಯೂಟರ್ ಇರಲ್ವಾ
ಕಂಪ್ಯೂಟರ್ ಇದೆಲ್ಲ ನ ಇಷ್ಟ ಹಟ್ರಿ ಬಗ್ಗೆ ಇರುತ್ತಾ ಸಂವಿಧಾನದ ಬಗ್ಗೆ ಸಮಾಜದ ಬಗ್ಗೆ ಭೂಗೋಳಶಾಸ್ತ್ರ
ಹ್ಮ್
ಇತ್ತೀಚಿನ ಘಟನೆಗಳು ಕರೆಂಟ್ ಅಫೇರ್ಸ್ ಅಂತ ಅದೊಂದು ಸಬ್ಸೆಟ್ ಇರುತ್ತೆ ಹಾ ಪ್ರಚಲಿತ ಘಟನೆಗಳು
ಹ್ಮ್
ಅದು ಎಲ್ಲಾ ಆಲ್ ಸಬ್ಜೆಕ್ಟ್ ಇರುತ್ತ ಆದ್ರೆ ಕಂಪ್ಯೂಟರ್ ಬಗ್ಗೆ ಏನು ಕೇಳಲ್ಲ ಅವ್ರು
ಕೇಳಲ್ಲ ಅಂದ್ರೆ ಮೆಂಟಲ್ ಎ ವಿಳಿಟು ಇರುತ್ತಾ
ಮೆಂಟಲ್ ಎಬಿಲಿಟಿ ಇರುತ್ತೆ
ಹ್ಮ್ ಟೋಟಲ್ ಎಲ್ಲ ಪೇಪರ್ ಎಷ್ಟ ಮಾರ್ಕ್ಸ್ ಇರುತ್ತಾ
ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಂಡ್ರೆಡ್
ಹಂಡ್ರೆಡ್ ನೆಗೆಟಿವ್ ಮಾರ್ಕ್ಸ್ ಇರುತ್ತವೆ ನೀವು ಇದ್ರಾಗೂ
ಹಾ ನೆಗೆಟಿವ್ ಇರುತ್ತ
ಹ್ಮ್
ನೆಗೆಟಿವ್ ಹೆಂಗಂದ್ರ ನಾಲ್ಕ್ ಮಾರ್ಕ್ಸ್ ಕ ನಾಲ್ಕ್ ಆನ್ಸರ್ ಕರೆಕ್ಟ್ ಮಾಡಿದ್ರ
ಹ್ಮ್
ಅದ್ರಲ್ಲಿ ಒಂದ್ ಮಾರ್ಕ್ಸ್ ನಾವ್ ತಪ್ ಮಾಡಿದ್ರ ಅಂದ್ರೆ ಕರೆಕ್ಟ್ ಆದ್ ಒಂದ್ ಆನ್ಸರ್ ರಾಂಗ್ ಆದ್ ಎರಡ್ ಮಾರ್ಕಸ್ ಕಟ್ ಮಾಡ್ತಾರಂತ ಅಂದ್ರೆ ನೆಗೆಟಿವ್ ಇರುತ್ತೆ ಹಾ ಮೇಲೆ ಕೆಳಗೆ ಸರಿ ಬರ್ದಿದ್ರಾಗೊಂದು ನಾವ್ ಮಿಸ್ಟೇಕ್ ಮಾಡಿದ್ದೊಂದು ಎರಡ ಆಯ್ತಲ್ಲ
ಹ್ಮ್ ಹಿಂಗಾದ್ರೆ ಬಾಳ್ ಕಷ್ಟ ಆಗತ್ತಪ್ಪ ಹೌದೌದು ನಿಮ್ದಯಟೆಲ್ಲಾ ಇದೆ ಇದೆಯಾ
ಹೈಟ್ ಆಯ್ತಾ ಎಲ್ಲಾ ಐತೆ ಆದ್ರೆ ಎಕ್ಸಾಮ್ ಕ್ಲೇರ್ ಮಾಡೋ್ಕೋಬೇಕು
ಹ್ಮ್ ಪಾಸ್ ಆಗ್ತರಿ ಹೇಳ ಎಕ್ಸಾಮ್ ಒಂದೇ ಅಲ್ಲ ಹ್ಮ್ ಫಿಸಿಕಲ್ ನಡೀತದೆ ಹೆಣ್ಮಕ್ಳು
ಅದೇ ಆದ್ಮೇಲೆ ಮೆಡಿಕಲ್ ಚೆಕ್ಪ್ ಇರುತ್ತಂತ
ಹ್ಮ್
ಏನು ಬಾಡಿೊಳ ಏನೇ ಸಮಸ್ಯೆ ಇರಬಾರ್ದ ಅಂತ
ಹೌದೌದು ಹ್ಮ
ಹಂಗಾಗಿ ಬಾಳ ಕಷ್ಟಪ ಆದ್ರ ಪೊಲೀಸ್ ಜಾಬ್ ಅಂದ್ರರು
ಹೌದೌದು
ಏನ್ ಮಾಡೋ ಸುಮ್ ಟ್ರೈ ಮಾಡೋದಾ ಆದ್ರೆ ಬಂತು ಅದು ಬಿಟ್ಟು ಯಾವ ಬಿಟ್ಟಿಲ್ಲಲ್ಲ ಇವಾಗ
ಹೌದೌದು ಯಾವುದು ಬಿಟ್ಟಿಲ್ಲ
ಮತ್ತೆ ಇದೊಂದ ಬಿಟ್ಟಾರ ಜಸ್ಟ್ ಡ್ರೈಯರ್ ಆಗುತ್ತಂತ ಹಾಕಿದಂಗ ಆಗೋದು ಬಿಡೋದು ಸೆಕೆಂಡ್ರಿ.
ಹ್ಮ್ ಹ್ಮ್.
ನೀವು ಯಾವ್ದೋ ಅಪ್ಲಿಕೇಶನ್ ಹಾಕಿಲ್ವಾ.
ಇಲ್ಲಪ್ಪಾ ನಾವ್ ಯಾವ ಆಾಕೆಲ್ಲ ಎಷ್ಟ ಡ ಹಾಕ್ಬೇಕಂದ್ವಿ. ಹೋದ್ಸಲ ಎಲ್ಲ ಬಿಟ್ಟಿದ್ರಲ್ಲ ಎಲ್ಲಾ. ಜಾಸ್ತಿ ದೂರ ದೂರ ಬೀಳ್ತಾವಾವಂದ್ರು ಮನೆಯಲ್ಲಿ ಯಾರೂ ಇಲ್ಲ. ಒಬ್ರೆ ಹೋಗಕ್ ಆಗಲ್ಲಲ್ವಾ.
ಹ್ಮ್.
ಅದಕ್ಕಾಗಿ ಯಾವುದೂ ಅಪ್ಲೈ ಮಾಡಿಲ್ಲ.
ಹಾ ಹ್ಮ. ಮುಂದೆ ಬಿಡ್ತಿರ್ಬೋದ ನೋ ನೆಕ್ಸ್ಟ್ ಏನಾದ್ರು ಬಿಟ್ರೆ ಅಪ್ಲೈ ಮಾಡಲ್ಲ.
ಹೌದು ಹೇಳಿದ್ದಾರೆ ಏನು ಮಾಡ್ತಾರೋ ಗೊತ್ತಿಲ್ಲ.
ಹ್ಮ್ ಆದ್ರೂ ಜಾಸ್ತಿ ರೇರಪ್ಪಾ ಯಾವ್ದೇ ಜಾಗಿನ್ ಹಕ್ಲಿಕ್ಕೋಸನ್ ಕರುದೇ ಇಲ್ಲ.
ಹೌದೌದು ಹಿಂಗಾಗಿ ಎಷ್ಟೋ ಜನ ಪಾಪ ಓದ. ಕುೂಂತಾ ಹಾಗೇ ಕುೂತಿದ್ದಾರೆ.
ಆಗ ಕುಂತಿದಿದ್ದಾರೆ ಮತ್ತ ಅದು ಓದ್ನಲ್ಲ ಆಸಕ್ತಿನೇ ಕಡಿಮೆ ಇರ್ಬೇಕಿತ್ತು.
ಹೌದಾ ಮತ್ತೆ ಅವರು ಓದಿದಿಂದ ನೆಕ್ಸ್ಟ್ ಇವ್ರು ಯಾವ್ದಾದ್ರು. ಕದ್ರೆ ಎಕ್ಸಾಮ್ ರೆಫರ್ ಮಾಡಕ್.
ಹಾ ಮತ್ತ ಸುಮ್ಮನೆ ಅವ್ರು ಓದಿ ಓದಿ ಟ್ಯಾಂ್ ವೇಷ್ಟ ಎಲ್ಲ.
ಹೌದೌದು.
ಸುಮ್ಮನೆ ಈಗ ಯಾರು ಜಾಸ್ತಿ ಅಷ್ಟು ಸ್ಟಡಿ ಬಗ್ಗೆ ಗಮನ ಅನ್ಸಲ್ಲ ಅವಲ್ಲ. ತನ್ ತರ.
ಹ್ಮ್ ಹೌದು. ಏನು ಮಾಡ್ತೀವಿ ಇವರು ಸರಿಯ ಟೈಮಿಗೆ ಕರಂಗಿಲ್ಲ.
ಹಾ ಮತ್ತೆ ಅವರು ಎಷ್ಟಂತ ಹೋಗ್ಬೇಕು ಎಲ್ಲಾ ಜಾಬ್ಗೆ ಏಜ್ ಲಿಮಿಟ್ ಇರತಿ. ಆಲ್ಮೋಸ್ಟ್ ಕೆೇ ಜ ಮುಗಿಸಲ್ಲ.
ಹೌದೌದು.
ಇನ್ನುೂ ಚೀಸಿದ ಕರಿೀಲಾದ ನಾಲ್ಕೈಐದು ವರ್ಷ ಆಗಿತ್ತು.
ಹಾ ನಾಕು ವರ್ಷ ಆಗಿದೆ ಹಂಗೆ ವರ್ಷ ವರ್ಷ ಬಿಟ್ರೆ ಇಷ್ಟೊತ್ತಗಿ ಎಷ್ಟೊ ಚೆನ್ನಾಗಗ್ಬೋದಿತ್ತು
ಎಷ್ಟೋ ಜನ ಮನೆಗ್ ಒಂದಬರು ಇರ್ತಿದ್ರಿ
ಮತ್ತುತ್ತ ಇವರು ಸರಿಯ ಟೈಮಿಗೆ ಕರೆಯಂಗಿಲ್ಲ ಏನಿಲ್ಲ
ಜಾಬ್ ಇದ್ದ ರೇರ್ ಆಗಿದಿದ್ದಾರೆ ನೋಡಿ ಈಗಂತ ಎಲ್ಲೋ ಆತ ತೊಂಡು
ಹೌದು
ಅ ಈಗಿನಲ್ಲಿ ಜಾಬ್ ಪುಡ್ಕೋದು ದೈವ ಲಕ್ಷ ಪಾಯಟ್ ಮಾಡೋದು ಹ್ಮ್
ಇದೆಲ್ಲ ಆಗಿದೆ
ಹಾ ಮದುವೆ ಅಿಲ್ಲಲ್ಲ
ಹ್ಮ್ ಅಂದ್ರೆ ನೀ ನೀವೇ ಮಾಡ್ಕೋತೀನ. ಅಂದ್ರೆ ನಿಮ್ಮ ಮನೇಲಿ ಅಪ್ಪ ಅಮ್ಮ ಮಾಡಿದ್ರ.
ಮನೆಯಲ್ಲೇ ಮಾಡಿದರು.
ಹ್ಮ್.
ಹ ಮಾಡಿದ್ರ ಮತ್ತ ಹೆಂಗ ಒಳ್ಳೆ ಅನ್ನೋದಂತ. ನಕು.
ಹೌದ.
ನಿಮ್ದು ಲೇಟಾಮ.
ಹಾ ನಮ್ದು ಏನಿಲ್ಲವಾ ಇನ್ನು.
ಹೌದ ಹೋದ್ರಿ ಹೋದ್ರಿ ಮದುವ ಆಗದ್ ಮುಂದೆ ಇರತೈತಿ ಯಾವಾಗ್ಲೂ.
ಹಾ ಹಂಗಾಗಿ ಹೂವ ಕತ್ತೇವಿ ನೋಡಿ
ಹೋದ್ರಿ ನಿಮ್ದು ಒಂದ ನಾನು ಆಸೆ ಕ ಅನ್ಸ್ಕೊ ಇರ್ತಲ್ಲ ಐಡ್ ಇರ್ಸ್ಕೊಂಡ್ ನೆಕ್ಸ್ಟ್ ಮದ್ವೆ ಮಾಡ್ಕೋರ್
ಹ್ಮ್
ನಿಮ್ದೇನಿದೆ ಡ್ರೀಮ್
ನಮದು ಬಿ ಎ ಮುದಿಂದೆ ಬಿ ಎಡ್ ಮಾಡಕು ಮನೇೆಯಲ್ಲಿ ನಂತಾರೋ ಇನ್ನುೂ ಕೇಳಿಲ್ಲ ಅಂದ್ರೆ ನಾವು ಸಮಾಜಶಾಸ್ತ್ರ ಕನ್ನಡ
ಹ್ಮ ಬೇರಡು ಸಬ್ಜೆಕ್ಟ್ ವೇರೆಡೆ
ಹಾ ಇವರಡ ಇಷ್ಟ
ಹ್ಮ್ ಹ್ಮ್ ಕಷ್ಟ ಆಯ್ತ ಆದ್ರಿ ಈಜಾಗ
ಹೌದ ಹೌದು ಬಾ ಕಠಿಣ ಅದು
ಹ್ಮ್
ನಾ ಮಾತಾಡಿದ್ದು ಆಯ್ಸ್ ನನ್ಗೆ ಕೇಳ್ತಿದ್ದೆನ್ ಸ್ಪೀಕರ್ ಇಟ್ಟಿದ್ದೀರಾ
ಏನಿಲ್ಲಪ್ಪಾ ಏನು ಸ್ಪೀಕರ್ ಇತ್ತಿಲ್ಲ
ನಾು ಮಾತಾಡಿದ್ದು ನನಗೆ ಕೇಳಿಸ್ತು ವಾಯ್ಸು
ವಿವಿ ಸ್ಪೀಕರ್ ಆಪ್ಷನ್ನೇ ಇಲ್ಲಲ್ಲ
ಮತ್ತೆ ಏಗ್ ಕೇಳ್ತು ನಾ ಮಾತಾಡಿದ್ದು ನನ್ಗೆ
ಏನನಪ್ಪ ಗೊತ್ತಿಲ್ಲ ನಾನನ್ ಸ್ಪೀಕರ್ ಹಾಕಿಲ್ಲ ಸ್ಪೀ ರ್ ಆಪ್ಷನೇ ಇಲ್ಲ ಇತ ಹ್ಮ್ ನಾ ಮಾತಾಡಿರ್ಬೋದನ್ನು ಕನ್ಫ್ಯೂಸ್ ಆಗಿದ್ದೀರಾ ನೋಡು
ಹಾಗೇನಿಲ್ಲ ನಾನ್ ಮಾತಾಡಿದ್ದು ಕೇಳಿಸ್ತು ಹಾಗಾಗಿ ನಮಗೆ ಇರದೆ
ಹೌದಾ
ಹ್ಮ್
ಏನೋ ಮಿಸ್ಟೇಕ್ ಆಗಿ ಬಂದಿರ್ಬೋದು
ಹೌದೌದು
ಹ್ಮ್ ಮತ್ತೆ
ಮ ಏನಿಲ್ಲ ಮೈಸೂರ್ಗೋಗಿದ್ವಿ ನಾವು
ನೀವಾಗಾ
ಮೊನ್ನೆ ಹೋಗಿದರೆ ಒಂದು ತಿಂಗಳ ಹಿಂದೆ
ಹೌದಾ ಮೈಸೂರ್ ಪ್ಯಾಲೇಸ್ ನೋಡ್ಕೊಂದ್ರಿ
ಮೈಸೂರ ಅರಮನೆ ಮತ್ತೆ ಚಾಮುಂಡಿ ಬೆಟ್ಟ ಡಾ
ಹ್ಮ್
ಮತ್ತು ಜೂ ಪ್ರಾಣಿ ಸಂಗ್ರಹಾಲಯ ಅಂತೂ ನೋಡಕ
ಹ್ಮ್ ಮಸ್ತತ
ಚೆನ್ನಾಗೈತೆ
ಅರಾಮನೆ ಹೆಂಗಿದೆ
ಅರಮನೆನು ಅರಮನೆ ನೀವು ಹೇಗಿದೆ ಅಂತ ಕೇಳ್ತೀರ ಅದೇ ತರಾನೇ ಐತೆ ಹ
ಹೌದು
ಹೋಗಾಗ ಸ್ಟಾರ್ಟಿಂಗ್ ಎಂಡರಿಗೆ ಅಂದರೆ ಇವು ಅಂಬಾರಿ ಹೂ ವೆಲ್ಲ ಇದು ಕಡ್ದು ಸ್ಟಾರ್ಟಿಂಗ್ ಅವೇ ಹಾಕಿದ್ದಾರೆ
ರಿಯಲ್ ನಂಬರ್ ನೋಡಿದರಾ
ಹ್ಮ ನೋಡಿದಿವವಿ ರಿಯಲ್ ನಂಬರೇ ನೋಡಿದೀವಿ ಮ ನಮ್ಮ ಸರ್ ಮಗಳ ಅಂದರೆ ನಾವು ಹೋದಾಗ ಸರ್ ಮಗಳು ಅಂಬಾರಿ ಮೇಲೆ ಕುಂತಿದ್ದಾರೆ ಮತ್ತೆ ಒಂಟೆ ಇರುತ್ತಲ್ವಾ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹೊಂಟೆ ಮೇಲೂ ಸಹ ಸರ್ ಮಗಳು ಕೂತ್ಕೊಂಡಿದರು
ಹ
ಹ್ಮ್
ಅಂದ್ರೆ ಎಲ್ಲದಕ್ಕೂ ಸೆಕ್ಯೂರಿಟಿ ಇರ್ಬೇಕಲ್ಲ ಅಲ್ಲಿ ಏನು ಮುಟ್ಟಂಗಿರಲ್ಲ ಏನು ದೂರಿಂದ ನೋಡುವುದಷ್ಟೇ
ಹೌದು ಅಲ್ಲೆಲ್ಲ ಅರಮನೆ ಅಂತ ಅದು ಚೆನ್ನಾಗಿದೆ ನೋಡಕ ನೀವೆಲ್ಲ ಕೇಳಿ ಇರ್ತರಲ್ಲ ಹೋಗಿಲ್ ಬನ್ನಿ ಮೈಸೂರ್ಕಾ
ಇಲ್ಲಪ್ಪ ಹೋಗಿಲ್ಲ ನಾವ್
ಹು ಹೋಗ್ ಬರ್ರೀ ದಸರಾ ಬಂತಲ್ಲ ಇವಾಗ
ಹೌದು ಹೊ
ಹ್ಮ್ ಮತ್ತೆ ಮೇಲೆ ಚಾಮುಂಡಿ ಬೆಟ್ಟ ಅಂತೂ ಇನ್ನೂ ಸಕ್ಕತ್ತಾಗಿದೆ
ಹ್ಮ್
ಅಂದ್ರೆ ನಮ್ಗಲ್ಲೆಲ್ಲಾ ಶಾಪಿಂಗ್ ಮಾಡಾಕ್ ಬಿಟ್ಟಿದ್ರು ಶಾಪಿಂಗ್ ಮಾಡಿದ್ವೆ ಅಲ್ಲೆಲ್ಲ ದರ್ಶನ ಮಾಡಕ ಲೈನಿಗ್ ನಿಂತ್ ದ
ಹ್ಮ್
ದರ್ಶನ ಮಾಡಿ ಬಂದು ಆಮೇಲೆ ಶಾಪಿಂಗ್ ಮಾಡಿ ಎಲ್ಲ ಎಂಜಾಯ್ ಇತ್ತು ಹಾ ಮತ್ತೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದಾಗಂತೂ ಇನ್ನುೂ ಎಂಜಾಯ್ ಅಂದ್ರೆ ರೆ ಇಯರ್ ಪ್ರಾಣಿಗಳೇ ಇರ್ತಾವಲ್ಲ ಎಲ್ಲ ಇಂಥವೇ ಇರಂಗಿಲ್ಲ ಅಂತಿಲ್ಲ
ಎಲ್ಲಾ ತರ
ಎಲ್ಲಾ ತರದ ಪ್ರಾಣಿ ಪಕ್ಷ್ ಹಿ ಹಾವು ಎಲ್ಲ ಇರ್ ತವೇ
ಹ್ಮ್
ಪ್ರಾಣಿಗಳು ನೋಡ್ಲಾರ ಇರ್ತಾವಲ್ಲ ಅವೆಲ್ಲ ನೋಡ್ ಏನೋ ಒಂಥರ ಖುಷಿ
ಹೌದು ನೋಡ್ದೆ ಇರೋಂತ ಪ್ರಾಣಿಗಳನ್ನು ಸ ನೋಡ್ಬೋದಲ್ಲಿ
ಹೌದು ಎಲ್ಲ ಜಾಸ್ತಿ ಇರ್ತವೆ ಅಲ್ಲೆಲ್ಲ
ಹೌದು ಹ್ಮ್ ಹ್ಮ್